ಹಾ
ಏನ್ ಮಾಡಾಕತಿ ಶಬ್ಬು ಆರಾಮ
ಅರಾಮದೀನಪ್ಪಾ ನೀನ್ ಅರಾಮದಿಿಯಲ್ಲಾ
ಹಾ ನಾನು ಆರಾಮ್ ಮಾಡ ಏನ್ ಮಾಡಕತಿ ಹ್ಮ್
ಬಸ್ ಸ್ಟ್ಯಾಂಡಿಗೆ ಹೋಗಿ ಬಂದ ಇನ್ನ ಈಗ ತಲೆಾಗ ಏನ್ ಆಗ್ಬಿಟ್ಟಾವ
ಹೌದಾ
ಹ್ಮ್ ಮೊನ್ನೆ ನಮ್ ನಾದನೇ ಮಗಳು ಬಂದಿದ್ಲು ಊರಿಂತ
ಹ್ಮ್
ಊರಿಂತ ಬಂದಳ ಆಕಿ ಒಂದ್ ಎಂಟು ದಿನ ನನ್ನ ಹತ್ರನೆೇ ಮಕ್ಕೊೊಂಡ್ ಬಿಟ್ಟಿರ್ಲ ಮಾಮಗ ಅಂದ್ರ ನನ್ ಗಂಡಗ್ ಬಾಳ ಇ ಇಷ್ಟಾಕಿ ಇಲ್ಲೇ ಮಕ್ಕೊಬಾ ಇಲ್ಲೇ ಮಕ್ಕೊಬಾ ಅಂತ ಹೇಳಿ ನಮ್ಮ ಹತ್ರರನೆ ಮನ್ಸ್ಬ ಬಿಿಟ್ಟಾರ ಮಸ್ತ್ ಹುಳ ಏನ್ ಉುಳ ಆದಂಗಗೆ ಆಗಿಬಿಟ್ಟಾವ ಏನು
ಅಯ್ಯೋ ಅಯ್ಯೋ ಕರ್ಮ ಅದ ಏನ ಏನ್ ತಗೊಂಬಂದಿ ಏನ್ ಎಣ್ಣಿ ತಗೊಂದ್ಯಾ ಏನ್ ಏನದ
ಹ್ಮ ಮೆಡಿಕಲ್ದಾಗ ಸಿಕ್ಸ್ ಲಕ್ಸ್ ಅಂದ ಬರುತ್ತ ಅದದ್ದು
ಹಾ
ಅದು ತಗೊಂಡ್ ಬಂದೀಿನಿ ಅರವತ್ ರೂಪಾಯಿ ಅಂತ ಅದಕ್ಕೆೇ ಸಾ ಮಗಳಗ ಇದ್ರರು ಹಚ್ಚೆ ನನ್ಗ್ ಮಾತ್ರ ಜೀವ ಸಮಾಧಾನ ಆಗವಲ್ದು ಆದ್ರೆ ಯಾಕ ಯಾಕಂದ್ರ ಮದ್ವಿ ಆದ ಐದ್ ವರ್ಷ ಆಯ್ತಲ್ಲ ಒಂದ ಏನ್ ಇರ್ಲಿಲ್ಲ ನನ್ ತಲೆಗ
ಹ್ಮ್ ಹ್ಮ್ ಹ್ಮ್
ಆ ಹುಡ್ಗಿ ಬಂದ ಹಾಕೇಳ ಜೀವ ಸಮಾಧಾನೇ ಆಗವಲ್ದದು ಏನ್ ಒಂದ್ ಏನ್ ಕಡ ಅ ಜೀವ ಆಯ ಹಿಂಗ ಮರ ಮರ ಮರ ಅಂತದ್ ನೋಡ ನಾನು
ಏನಿತ್ತ ಅಂದ್ರ ಹಂಗೆ ಅಯ್ಯಪ್ಪಾ
ಹ್ಮ್ ಅದಕೆ ಬೆಸ್ ಸ್ಟ್ಯಾಂಡಿಗೆ ಹೋಗಿ ತಗೊಂಡ್ ಬಂದೆ ಸಿಕ್ಸ್ ಲಿಕ್ಸ್ ಅಂತ ಹೇಳಿ ಸಂಜಿಕಿ ಹಚ್ಕೋಬೇಕು ನೋಡ ಅದೇ
ಹಚ್ಚಕೊಂಡ ಬೆಳಿಗ್ಗೆ ತೊಳ್ಕೋಬೇಕೇನ
ಇಲ್ಲ ಅವ ಏನಂದನ್ ಮೆಡಿಕಲ್ದವ ಹಚ್ಕೊಂಡ ಕಸಿ ಒಂದ್ ತಾಸ ಬಿಟ್ಟ ಕಸಿ ತಕ್ಕೋ ಅಂತ ಹೇಳೆನಾ
ಒಂದ ತಾಸ
ಹ್ಮ್
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ಹಂಗೆ ಮಾಡ್ತೀನಿ ನೋಡ್ ನಿಮ್ ಚಿನ್ನಿಗುನು ಹಂಗೆ ಮಾಡು ಸ್ವಲ್ಪ ಹಚ್ಚಿ ಕಯ್ದು ಮಾಡು
ಅದ್ ಯಾವ್ದ ಫೋಟೋ ಹಾಕ್ ನನಗ
ಹಾಕ್ತಿನಿ ತೊಗೋ ಸಿಕ್ಸ್ ಲಿಕ್ಸ್ ಅಂತ ಹೇಳಿ
ಹ್ಮ್ ಹ್ಮ್ ಹ್ಮ್
ಹ್ಮ್ ಹಚ್ಚು ಯಾಕಂದ್ರೆ ಆ ಹುಡ್ಗರ್ಗಿ
ಇಲ್ಲಾ ನೋಡಮ ಫೋಟೋ ತಗದ್ ಹಾಕ ತಗೋಮ್ ಬರ್ತೀನಿ ನಮಗು ಜುಳು ಜುಳು ಅಂದಂಗ ಆತದ ತಲಿ ಎಲ್ಲಿ ಬಿದ್ದಿರ್ಬಕ್ ಮತ್ತ ಹುಡ್ಗಿಗ ನಮ್ಮ ತಲೆಗ
ಬೀಳ್ತಾವೇ ಅವು ಏನ್ ಗೊತ್ತನು ಏಳ ಹಾಸಗಿ ಸ ಬಿಟ್ಟ ಹೋಗತಾವಂತ ಹೇನು
ಹೌದೌ ಹೌದೌಹೌದು ಓದತಿರ್ಬೋದು ಮತ್ತೆ ಅ ಇರಾದ ಇಟು ತಲೆಗ ಇದ್ರ ಸಮಾಧನಾನೇ ಇರಂಗಿಲ್ಲ.
ಸಮಾಧಾನ ಆಗ್ಲಿಲ್ಲ ನನ್ಗೂನು ಹಂಗೆ ಆಯ್ತು ಹೋಗಿ ತೊಗೊಬಂದಿನ್ ನೋಡ ಈವಾಗ
ಹ್ಮ್ ಹ್ಮ್ ಹ್ಮ್ ಲಕ್ಷ್ಮಿ ಕಾಲ್ ಮಾಡಿದ್ಲಾ
ಲಕ್ಷ್ಮಿ ಕಾಲ್ ನಿನ್ನೆ ಮಾಡಿದ್ಲು ಇದಕ್ ಹೋಗ್ಯಳ ಅಂತಕಿ
ಎಲ್ಲಿ ಏನ್ ಮಾಡ್ತಾಳ ಇವಾಗ
ಅತ್ತಿ ಅತ್ತಿ ಊರಾಗ ಅದರಂತ
ಆಕೆ ಓದತಾಲ ಗಟ್ಟಿ ಅದಲ್ ಅಲ ಶಬ್ಬು
ಹು ಹು ನಾನ್ ಅದೇ ಬೈದೀನಿ ಪಾಪುನ್ ಬಿಟ್ಟು ಹೋಗ ನೋಡು ಏನ್ ಮಾಡ್ತಿದಿ ಹು
ಅಲ್ಲಾ ಮಾಡದ್ ಹೇಳು ಆಕಿ ಹೊಲ್ ಹೊಲ್ ಮನೆಗ ಕೆಲ್ಸ ಮಾಡ್ತಾಳ.
ಎಲ್ಲ ಮಾ ಏ ದುರಸ್ಥದಳಕಿ ಮಾಡಾಕ ಭಾರಿ ಗಟ್ಟಿ
ಹೌದೌಹೌದೌಹೌದು ಆ ಆಗ ಇಲ್ಲ ಅವರು ಮಂದಿನೇ ಬಾಳ ಗಟ್ಟಿ ಇರ್ತಾರ ಯಶಬ್ಬು
ಹಾ ಹೌದು ಈಗ ನೋಡಿ ಈಗ ಎಷ್ಟ್ ಎಕರೆ ಹೊಲ ಐತೆ ಅಂತ ನೋಡು ಒಟ್ಟ ಹಾಳ ಹಚ್ಚಲ್ಲ ಅಂತ ನೋಡು ಅವ್ರ ಮನೆಗೆ ಮಾಡ ಮತ್ತ್ ಎಲ್ಲರೂ
ಅಯ್ಯಯ್ಯಪ್ಪ
ಹ್ಮ್
ಯಾಕಕಾ ವೆಸ್ಟ್ ಮಾಡ್ಕೊಬನಕಕಿ ಸಂಸಾರ್ ಮಾಡಕ ಒನ್ ನಂಬರ್ ಹೇಳಕಿ
ಒನ್ ನಂಬರ್ ಅದಾಳ ಮಾಡಕನು ಹಂಗೆ ಅದಾಳ ತಿನ್ನಕು ಹಂಗೆ ಅದಾಳಕಿ ಏನ್ ಯಾವದಕ್ಕ ಟೆನ್ಷನ್ ತಗಾಲಕ್ಕಿ
ಇಲ್ಲ ಇಲ್ಲ ಗಟ್ಟಿ ಮುಟ್ಟಿ ಅದ ಏನೇ ಇರ್ಲಿ ಸುಮ್ಮ್ ಗಬ ಗಬ ಗವ ತಿಂದು ಮಾಡ್ತಾ ಕೆಲ್ಸಾಕಿ
ಭಾರಿ ಅಕಿ ಆದ್ರ ಅಕಿನಂಗ್ ನಮಗ್ ಆಗಲ್ಲ ನೋಡ ಮಾಡದು
ಆಗಲ್ಲ ಆಗಲ್ಲ ಆಗಲ್ಲ
ಆಗಲ್ಲ ಚಲೋ ಬುಡು ಹೌದ ದಿಲ್ಲ ಒಂದ್ ರೀತಿ ಚಲೋ ಅನ್ಬೇಕ ಎಲ್ಲ ಮನೇಂದ ಮಾಡ್ಕೊಂಡು ಹೊಲ್ದಾಗ್ ಮಾಡ್ಕೋತಳ ಅಂದ್ರ ಚಲೋನೇ ಅನ್ಬೇಕ
ಚಲೋ ನಮಗ ನಮ್ಮಂತವರ್ಗಿ ಆದ್ರ ಆಗತ್ತಾ ಹೊಲ್ದಾಗ್ ಮಾಡದ್ ಮನ್ಯಾಗ ಆದ್ರ ಮಾಡ್ತಿವಿ ಹೊಲ್ದಾಗ ಹಾಗಂಗಿಲ್ಲ
ಆಗಲ್ಲ ಮೊದಲ್ ಇಲ್ಲಿ ನಾವು ಬಂದಿಲ್ಲಿನ
ಬಂದಿಲ್ಲ ಮೊನ್ನೆನ ಬರ್ತಾ ಏನ ವಾರ ಅಂತ ಅಂದ್ಲಲ
ಹ್ಮ್ ಹ್ಮ್ ಬಂದಿಲ್ಲ ಅಂತಿನಾ
ಹ್ಮ್ ಹ್ಮ್ ಯಾವಾಗ ಮತ್ತ ಇದನ್ ಗೊತ್ತದ ಇಲ್ ವರ್ಕ್ ಸೆರಾಳ ಇಲ್ಲ
ಸೆರ್ಯಾಳ ಐತಿ ಅದಿನ್ನ ಓಪನಿಂಗೇ ಮಾಡಿಲ್ಲಿನ
ಓಪನಿಂಗ್ ಮಾಡಿಲ್ಲ ನಾವ್ ಇಷ್ಟ್ ಮಾಡಿವಿ ಅಂತೇಳ ಯವ್ವ ಹೆಂಗದಿರಲ್ಲಾ ನೀವು ಅಂತಳಕಿ
ನಿನ್ನೆ ಅಂದಿನಿ ನಿನ್ನೆ ಮಾಡ ಓಪನ್ ಮಾಡಂತ ಹೇಳಿನಿ ಹೂ ಸಂಜಿಕ್ ಹೋದ್ಮೇಲ ಮಾಡ್ತ ತಿನ್ನಂತ ಹೇಳಾಳ
ಹ್ಮ್
ಆ ಮತ್ತಿ ಫೋನ್ ಮಾಡಿಲ್ಲ ಇವತ್ತುನು ನಾನು ಅಲ್ಲಿ ಮತ್ತ ಮತ್ತೆ ಹೊಲಕ್ ಹೋಗಿರ್ತಾಳ ಬಿಡು ಬಿಸಿ ಇರ್ತಾಳ ಅಂತೇಳ ನಾನು ಮಾಡ್ಲಿಲ್ಲ
ಹ್ಮ್ ಒಲ್ದಾಗ ಏನ್ ಮಾತಾಡ್ತಾಳ ಆಕಿ
ಹ್ಮ್
ಆಗಲ್ಲ ಮತ್ತ
ಅದ ಅತ್ತಿ ಮೊದ್ಲ ಅತ್ತಿ ಕೈಲಿಂತ ಬಿಡಸ್ತಿದ್ರಿಲ್ಲ ಇವಾಗ ಹೊಸದ್ ಜನ್ರೇಷನ್ ಮ ನ ಬಂದದಂತ ನೋಡ್
ಅಬ್ಬಾಬಬ ಆಯ್ತ ಮುಂದ ಜನಕ್ಕ ಇಲ್ಲ
ದುಡ್ಕೂಂದ ತಿನ್ನೋರ ಕುಂತ್ ಕುಂದರ್ಬೇಕ ಇವಾಗ
ಆಯ್ತ ಮುಗಿತಂದರ
ಹ್ಮ
ಅದ್ರಾಗ ರೇಟ್ ಬೇರೆ ರೇಷನ್ ರೇಟ ಅದು ಎಷ್ಟಾಗದೆ ಶಬು
ಬಾಳ ಆಗ್ಯದ ಮತ್ತೆ ನಿಜವಾಗ್ಲ ಹೇಳ್ಬೇಕ ಅಂದ್ರ ಏನ್ ಮುಂದಿನ್ದ ಯೋಚನೆ ಮಾಡಕ ಕಷ್ಟ ಆಗ್ಬಿಟ್ಟದ
ಕಷ್ಟ ಎರಡ್ ಸಾವಿರ ರೂಪಾಯಿ ಹೋಯ್ದೀನಿ ಮನ್ನೆ ರೇಷನ್ ತಗೊಂಡ್ ಬರಾಕ ಎರಡು ಗೋಲ್ಡ್ ವಿನ್ನರ್ ಎಣ್ಣಿ ಎಡ್ ಕೆಜಿ ಸಕ್ರಿ ಎಡ್ ಕೆಜಿ ರವಾ ಎಡ್ ಕೆ ಜಿ ಅವಲಕ್ಕಿ ಹ ಚಾಹ ಪುಡಿ ಸಾಬೂನ್ ಇಷ್ಟ ಆಯ್ತ್ ನೋಡ್ ಮುಗೀತು ಅವಾಗ ಒಂದ್ ಸಾವಿರ ಹೋಯ್ದ್ರ ನಮಗ ಒಂದ್ ತಿಂಗಳತನ ಸಂತಿ ಆತಿತ್ತು ಎರಡ ಸಾವಿರ ತಂದ್ರರು ಆಯ್ತು ಖಾಲಿ ಆಗ್ಬಿಡ್ತ ಹ್ಮ್ ಎಡ್ ಸಾವಿರ ರೂಪಾಯಿ ಸಂತಿ ಒಂದ ಚೀಲ ತುಂಬಾ ಬಂದಿಲ್ಲ ನೋಡ ಅವಾಗ ಹೊರಕ ಆತಿದ್ದಿಲ್ಲ ನನ್ಗ ಯಾರಿಗ ಯರ ಕರ್ಕೊಂಡ್ ಹೋಗಿ ಹುಡುಗುರಿಗೆ ಕರಕೊಂಡ ಹೋಗಿ ತಗೊಂಡ್ ಬರ್ತಿದ್ದೆ ಇವಾಗ ನೋಡ ಏ ಯಪ್ಪೋ
ಸಾ ಎಲ್ಲಾ ದರ ಒಂದು ತುಟ್ಟಿ ಮಾಡ್ಯ ನವು ಬಡವರ್ ಏನ್ ಮಾಡ್ಬೇಕ್ ನೋಡಿ ಹಿಂಗ ಆಗಿ ತಂದ್ರ
ಕಷ್ಟ ಬಾಳ ಕಷ್ಟ ಹಿಂಗಾಗಿ ನಮ್ ಊರಾಗ ನೂರಕ್ ತೊಂಬತ್ ಪರ್ಸೆಂಟೇಜ್ ಎಲ್ಲಾ ಬೆಂಗ್ಗಳೂರ
ಬೆಂಗ್ಳೂರು ನಿಜವಾಗ್ಲ ಬೆಂಗ್ೂರು ಹ್ಮ
ಬೆಂಗ್ಳೂರ್ ಏನಪ್ಪಾ ಅಂತಂದ್ರ ಸುಮ್ಮ ಇವಾಗ ಹೌಸ್ಕಿಪ್ಪಿಂಗ್ ಕೆಲಸ ಅಂತ ಇರ್ತದಂತ ಏನ್ ಗೊತ್ತಾ ಲೇಡಿಸಸ್ ಗೆ ಅವ್ರ ಮನಾಗ ಊಟ ವಸದ ಸಮೇತ ಇಪ್ಪತ್ತ ಇಪ್ಪತ್ತೆರಡು ಸಾವಿರ ಪೇಮೆಂಟ್ ಅಂತ ಶಬು ಏನಂದ್ರೂ ಒಂದ್ ಮಗು ನೋಡ್ಕೊಳ್ಳೋುದು ಒಂದ ಅಜ್ಜಿ ನೋಡ್ಕೊಳ್ಳೋುದು ಇಲ್ಲಾ ಅಂತಂದ್ರ ಅಂದ್ರ ವಯಸ್ ಆದವ್ರಿಗೆ ಯಾವ ಕಡೆ ಸೀಟಾಗಲ್ಲ ಏನ್ ಮಾಡ್ಬಿಡ್ತಾರ ಡ್ಯೂಟಿ ಜಾಬ್ ಮಾಡ್ತಿರ್ತವ ನೋಡ್ತಾ ಆಯ್ತ ತಂದಿನ ನೋಡ್ಕೊಕ್ ಆಗ್ಲೇ ಇರೋವ್ ಏನ್ ಮಾಡ್ಬಿಡ್ತಾರ ನಮ್ಮ್ಂಂತವ ಕೆಲಸ ಇಟ್ಕ ಇಟ್ಕೊಂಡು ಅವ್ರಗ್ ಅಡಿಿ ಮಾಡ್ಕೊಡಕ್
ಹೌದೌದು
ಬರೀ ಒಂದ್ ನಾಲ್ಕ್ು ರೋಟಿ ನ ಅಷ್ಟ ಇಷ್ಟು ಮಾಡ್ ಕೊಟ್ರೆ ಇಪ್ಪತ್ತ ಇಪ್ಪತ್ತ ಎರಡ್ಾವರ ರೂಪಾಯಿ ಅಂತ ಶಬೋಲಿ
ಚಲೋ
ಹ್ಮ್ ಆ ತರ ಬಾಳ ಜನ ರ ನಮ್ ಊರಾಗ ನೀನ್ ಯಾಕ ಇಲ್ಲೇದಿ ಗೊತ್ತಾಗೋಲ್ ನಮ್ಗಂತಾರ ಎಲ್ಲರು
ನಿಜ ಹ ನಾನು ಯಾಕೆ ನೀನ್ ಪೇ ಪದೇಳ್ೇಿನ್ಗ ನಾವು ಬೆಂಗ್ೂಗ್ ಹೋಗಬೇಕು ನಾವು ಬೆಂಗ್ೂರ್ಗ್ ಹೋಗಬೇಕಕ್ ನನ್ಗು ತಲೆ ಖರಾಬ್ ಆಗ್ಬಿಟ್ಟದ ಬೆಂಗ್ಳೂರ್ಗು ಐ್ತಿ ಖರ್ಚು ಐತಿ ಇಲ್ಲ ನಂಂಗಿಲ್ಲ ಖರ್ಚಗಿ ಜಾಸ್ತಿ ಪೇಮೆಂಟ್ ಆಲ್ಲಿ ಮಾಡಿದಂಗೆ ಪೇಮೆಂಟ್ ಐತಿ
ಐತಿ ಆದ್ರೇನು ಹೋಗಿಂದ ಒಂದ್ ಎರಡ್ ಮೂರ್ ತಿಂಗಳು ಅಡ್ಜಸ್ಟ್ ಆಗಲ್ಲಂದ ಸ್ವಲ್ಪ ಕಷ್ಟ ಆಗುತ್ತಂತ
ಹೌದು
ಆಮ್ಯಾಗ ೃಢ ಬಿತ್ತು ಅಂತಂದ್ರ ಹೇಳ್ತಾಳ ನಮ್ಮ ಫ್ರೆಂಡ್ ಬಂದ್ ನೋಡ್ ನೀನು ಎ ಕಿಂತವ್ರನೆ ಬಂದ್ ಇಲ್ಲಿ ಸಟಲ್ ಆಗ್ಯಾರ ನೀನ್ ಏನಾರ ಬಂದ್ಯಪ್ಪಾ ಅಂತಂದ್ರ ಮುಗ ನೋಡ್ ನೆಕ್ಸ್ಟ್ ನೀನು ಊರ್ಗೆ ಹೋಗಲ್ಲ ಅಂತಾರ ನೋಡ್ಬಕ್ ಅದು ಒಂದ್ಸಲ ನೋಡಬೇಕಂತ ಅನ್ಸ್ಯದ ಈ ಊರ್ ಬಿಟ್ಟ ಹೋಗಕ ಆಗ್ಲಾರ್ದು ಒಂದ ಕಾರಣ ಏನಂದ್ರೆ ಇದೇ ನೋಡು ನಮ್ ಪುಟ್ಟಿ ನಮ್ಗುವರ್ಸಲಂದು
ಇಲ್ಲ ಒಂದೊಂದ್ ಸಲ ಗಟ್ಟ ಧೈರ್ಯ ಮಾಡಕೊಂಡು ಹೋಗ್ ಮುಂದಿನ ಫ್ಯೂಚರ್ ಪ್ಲಾನಿಂಗ್ಕೊಂಡ ನಾವು
ಅದೇ ಅದೇ ಅದೇ ಹೋಗಬಕ್ ಇಲ್ ಕೂತ್ರಿ ಹಿಂದಕ್ಕೂ ಆಗಲ್ಲ ಮುಂದಕ್ಕೂ ಆಗಲ್ಲ
ಅದ್ಕ ನಾವು ಅನ್ಕೊಂಡು ನಮ್ಮ ಮನ್ಯಾಗನು ಈಗ ನನ್ ಅವಾಗದನು ಆಗಲ್ಲಾ ನಮ್ಮ ಮನ್ಯಾಗ ನೀ ಒಬ್ಬನೇ ಹೋಗು ಅಂತ ನಾನ್ ಬೆಂಗಡಿಗೆ ಹಚ್ಚಿನಿ ಅಲ್ಲಿ ನಾವ ಒಬ್ಬನ ಹೋಗಿ ಏನ್ ಮಾಡ್ಲಿ ದುಡ್ಡ್ದ್ದ ಎಲ್ಲಾ ಅದಕ್ಕೆ ಇಡ್ಬೇಕ ಆತದ ಅಂತಾವ ನೀವ
ಹ್ಮ್ ಇರ್ತಾವ ಅದ್ರವ ತಕ್ಕಂಗ ಹಿಂಗ ಅಣ್ಣಾರ ಡ್ರೈವಿಂಗ್ ಅದು್ ಮಾಡಿದ್ರೆ ಬಾರಿ ಪೇಮೆಂಟ್ ಅಲ್ಲಿ
ಡ್ರೈವಿಂಗ್ ಐತಿ ಮದ್ಲೆ ಎಕ್ಸ್ಪೀರಿಯನ್ಸ್ ಐತಿ ಇವ್ರಿಗೆ ಮೊದ್ಲೆ ಒಂದ ಐದಾರು ವರ್ಷ ಬೆಂಗಗಳೂಾಗ ಐತಿ ಎಕ್ಸ್ಪೀರಿಯನ್ಸ್ ಐತಿ ಸೇಲ್ಸ್ ಬಟ್ ಅಂಗಡಿಯಾಗ ಮಾಡ್ಯಾರ ಇವ್ರು ಕರತಾರ ಇನ್ನಕ್ ಕರೀತಾರೆ ಇಂಗ್ಲೀಷ್ ಟು ಇಂಗ್ಲಿಷ್ ಭಾಷೆ ಬಂದ್ರೆ ಮಾತ್ರತ್ವತ್ತು ಮೂವತ್ತೈದ್ ಸಾವಿರ ಕೊಡ್ತಾರ ಅಲ್ಲಿ
ಈ ಮಾಲ್ೊಳಗ ಬೇಗ ಸಿಟಿ ಮಾಲ್ ಒಳಗ ಇಲ್ಲಿ ನಮ್ಮಡಾಗ ಒಂದ್ ಹುಡುಗ ಹೋಗ್ಯದ್ ಉಲ್ಲಪ್ಪ ಅಂತೇಳಿ ಫೋನ್ ಮಾಡಿದ್ದ ಬೆಳಿಗ್ಗೆ ನೀ ಬಂದ್ರ ಬಾರು ಅಕ್ಕ ಯಾಕೆಲ್ಲಾ ನಾನ ಎಲ್ಲಾ ಕೆಲ್ಸ ಹುಡುಕ್ ಕೊಡ್ತನಿ ಅಂತ ಸೆಕ್ಯೂರಿಟಿ ಗಾರ್ಡ್ ಅಂತ ಶಬ್ಬು ಮೂವತ್ ದಿನಕ್ ಮೂವತ್ತ ಒಂದ್ ಸಾವಿರ ಅಂತ
ಅವ್ವಾ ಅವ ಏನ್ ಮಾಡ್ತಿದ್ದಿ..
ಏನಿಲ್ಲ ಸುಮ್ನೆ ಒಂದ್ ಚೇರ್ ಹಾಕೊಂಡ್ ಕುೂಡದಂತ.. ಇವೆಲ್ಲಾ ಬೇಗ ಸಿಟಿ ಮಾಲ್ದಾಗ ಹೋಗಿದವ್ರಿಗೆ ಏನದ ಏನ್ ತಂದಾರ್. ಚೀಲ್ದಾಗ ಏನು ಅಂತ ಸ್ಕ್ಯಾನ್ ಮಾಡದು ಒಳಗ್ ಬಿಡದ ಅಂತ ನೋಡಿ.
ಅಷ್ಟೇ ಹೌದು..
ಹ್ಮ್ ಹ್ಮ್ ಅದ ಏನ್ ಒಜ್ಜಿ ಕೆಲ್ಸನಾ..
ಏನಿಲ್ಲ ಎಂತೆಂತ ವಜ್ಜ ಕೆಲ್ಸ ಮಾಡ್ ಬಂದೀವಂತ ಇದೇನ್ ನೋವುದಿಲ್ಲ.
ಏನಿಲ್ಲ ಅವ್ರ ಬಂದ್ರಂದ್ರ. ಆಯ್ತು ಅದ್ ನಿಂತು ಅವ್ರಿಗ ಸರಿ ಆಯ್ತು ಹೋಗ್ರಿ ಅಂತೇಳ್ ಏನು ಯಾವ ಕಡೆಯಿಂದ ಬಂದಿರಿ ಏ ವರ್ಕ್.. ಮಾಡ್ತರಿ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ತಗೊಂಡು.. ಆಮೇಲೆ ಹೊರಗ್ ಬಿಡ್ಬೇಕಾದ್ರ ಅವರು ಏನಾರ ಇದ ಇತ್ತು ಅಂದ್ರ ಕಳ್ಸದು..
ಹ್ಮ್..
ಆ ಹತ್ರ ಅಂತ ಬಾಳ ಅಂದ್ರ ಬಾಳ ಇ್ ಅದಕ್.. ಅಕ್ಕ ನೀನು ಯಾಕ ಕುಂತಿದ್ದೀ ನಾನನ್ ಇಷ್ಟೊತ್ತಿಗೆ ದೊಡ್ಡದಾಗ ಹೋಗ್ಬಿಡ್ತಿದ್ದಿ.. ಎರಡ್ ವರ್ಷದಿಂದಾನೇ ಓದ್ ನೆನ ಕತ್ತತಿದಿ ಹೋಗಲಾಗಿದ್ ನೀನ್ ಬರೀ ಪ್ರತಿ ವರ್ಷ ಓ್ತಿನಿ ಅನ್ನೋದು ಬಿಡದು ಓ್. ನ್ನನ್ನದು ಬಿುಡದುಷಬ್ಬು.
ನನ್ನಂಗೆ ಆಗ್ಯದು ಸೇಮ್ ನಾವು ಹಂಗೆ ನೋಡು ಹೋಗೋಬೇಕನ್ನದು ಬಿಡ್ಬು. ಹೋಗ್ಬೇಕ ಅನ್ನೋದು ಬಿಡ್ಬೇಕು ಈಗ ನೋಡಿ. ನಾನೇ ಹೇಳ್ತೀನಿ ನಮ್ಮ್ ಅಕ್ಕನ ಇಬ್ಬರುದಾರ ಅಲ್ಲಿ ಅಕ್ಕದವರು ಏನ್. ಮ ಇಂದು ತಿಂಗಗಳ ಮೂವತ್ತೈದು ಸಾವಿರ ದುಡ್ತಾರ್ ನೋಡ ಅವ್ರ ಎಲ್ಲಾ ಖರ್ಚ್ ತಕೊಂಡು...
ನೋಡಲ್ಲಿ..
ಹ್ಮ್ ಮೂವತ್ತೈದ್ ಸಾರ ಸುಮ್ನೆ ಏನು...
ಈಗ ಹನು ಕರ್ಕೊಂಡ್ ಬ. ತರ ಊನ್ಗಿನ್ ಹೆಂಗ ಗೊಾ ಸು್ನೆ ಒಂದು ದೊಡ್ಡ ದೊಡ್ ಬಂಗ್ಗಳ ಇರ್ತವಲ್ಲ ಅದ್ರ ಮುಂದ ಸೆಕ್ಯೂರಿಟಿ ಗಾರ್ಡ್ ಸುಮ್.. ಕೊಡೋದು ಚೇರ್ ಹಾಕೊಂಡಂತಾರ ನೋಡು ಅವ್ರಿಗೆ ಮಾತ್ ಬರಲ್ಲ ಅವ್ರೂ ಆ... ನಮ್ಮ ಹೂವಾಗ ಅರ್ಥ ಆತದ ಎಲ್ಲಾ ನಮ್ಮ ಹೂ ಬಾರಿ ಹುಷಾರದಾರ ನಮಗ ತಿಳಂಗಿಲ್ಲ ಶಬ್ಬು. ಆತರ ಹುಷಾರದ್ರ ಬಟ್ ಸಿಟಿದಾಗ ಏನ ಅದ ಮಾತ್ ಬರಲ್ಲ ಕಿವಿ ಕೇಳಂದ ಅವ್ರಗ ಒಂ ತರ ಕರುಣೆಪಾ ಏ ಬೇಡ ಬೇಡ ಅಂತಾರ ಕೆಲ್ಸಕ್ ಅಂತ
ಹೌದೌದು ಕರ್ಣೆ ಬಾಳ ಐತಿ ಅಲ್ಲಿ ಆದ್ೂನು
ಆ ಕಡೆ ಸಿಟಿದಾಗ ಬಾಳ ರೆಸ್ಪೆಕ್ಟ್ ಕೊಡ್ತಾರ ವಯಸ್ ಆದವ್ರಿಗೆ ಅದು ಹಂಗಾಗಿ ಈ ಅವ್ರ ಮಾತ್ ಅವನ್ ಮಾತ್ ಅವ್ರಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕಕ್ಲ್ಲ
ಆಗಲ್ಲ ಆಗಲ್ಲ ಆಗಲ್ಲ
ಹಂಗಾಗಿ ಸುಮ್ ಕುಂತಂಗಗ ನೋ ಶಬ್ಬು ಏನ್ ಮಾಡ್ಬೇಕು ಏನ್ ಮಾಡ್ಬ್ದು ಅಂತ
ಏನಿಲ್ಲ ಹಂಗಲ್ಲ ನೀವ್ ಅಡ್ಜಸ್ಟ್ ಆಯ್ತ ಅಂದ್ರ ಮನೇಲಿ ಅಡಗೆ ಮಾಡ್ಕೋತಿದ್ರನೆ ನೀವ ಹೋಗ್ ಬರ್ಬೋದಲ್ಲಾ
ಮಾಡ್ತಾರ ಮಾಡ್ತಾರೀ ಎಲ್ಲಾ ಮಾಡ್ತಾರ
ತೆಲ್ಪ ಆಗುತ್ತೆ ಮತ್ತೆ
ನೋಡ್ಬೇಕು ಈಗ ಹತ್ತೂುವರಿಯಿಂದ ಏಳುವರಿ ತರತ್ತ ಹತ್ತುವರಿ ಒಳಗ ಒಂದ್ ಮಾತಿನಂದ ಯಾವ್ದಾರ ಕೆಲಸ ನೋಡ್ಕೊತೀಿನಿ
ನೋಡ್ಕೊ ನೋಡ್ಕೊಂಡ್ ನೋಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡು ಸುಮ್ನೆ ಇಲ್ಲಿ ಏನಿಲ್ಲಾ
ಇಲ್ಲ ಇಲ್ಲ ಓ್ತೀನಿ ಓತೀನಿ ಹ್ಮ್ ಆರಾಮ ಅದಾರ ಆರಾಮ ಅದ ನೋಡ ಆರಾಮ ಅದ
ಹ್ಮ ಸರಿ ತಗೋ ಹ ಮತ್ತ ಮಾಡ್ತೀನಿ ತಗೋ
ಸರಿ ಸರಿ ಹ್ಮ್
ಹ್ಮ್ ಹ್ಮ್